ಹ್ಹಾ ಹಾಂ ಕೇಳಿಸ್ತಾ ಇದೆ ಸರ್ ನೀವು
ಹ್ನ್್ರೀ ಏನ್ರೀ ಏನ್ ಮಾಡಕಂದಿದೀರ ನೀವು
ಹಾ ಏನಿಲ್ಲ ಸರ್ ಈಗ ಸಾಯಂಕಾಲ ಅಲ್ವಾ ವಾಯು ವಿಹಾರಕ್ಕೆ ಹೋಗ್ತದೆ ಸರ್ ವಾಯು ವಿಹಾರ
ವಾಯು ಮಾಲಿನ್ಯದ ಗಾಳಿ ನೀರು ಬೆಳಕು ತಗ ಅಕೊಂಡ್ರಿ ಏನ್ರಿ
ಹ ಮಾಲಿನ್ಯ ಆಗಿದ್ದಲ್ಲ ಸರ್ ಸ್ವಚ್ಛವಾಗಿರೋ ಗಾಳಿ
ಹ್ನ್್ರೀ ಈಗ ಈಗೆಲ್ಲಾ ಒಳಗಲ್ದ ಗಾಳಿ ತಗಂದ್ರೀ ಈಗ ಹೊರಗಲ್ದ ಗಾಳಿ ತಗನಕೊಂಡನ್್ರಿ ನ್ರಿ
ಹ ಹೌದ್ರಿ ಇಲ್ಲಿ ನಮ್ಮ ಮಹಾವಿದ್ಯಾಲಯದ ಆವರಣ ಇದೆ ಸರ್ ಇಲ್ಲಿ ಕ್ರೀಡಾಂಗಣ ಕ್ರೀಡಾಂಗಣ ಇದೆ ಸರ್ ಅಲ್ಲಿಗೆ ಹೋಗ್ತಾದೆ ಸರ್ ಸಾಯಂಕಾಲ ಅಲ್ವಾ ವ್ಯಾಯಾಮ ಮಾಡ್ಬೇಕು ಹ ವಾಯ ವ್ಯಾಯಾಮ
ವೇಯ್ ಮಾಡಕೊಂಡ್ರಿ ಏನ್ರರಿ
ಹ ವ್ಯಾಯಾಮ ಮಾಡಕ್ ಹೋಗ್ತೀರಿ ಸರ್
ಹ್ಮ ಅದೀ ಈಗ ಈಗ ನೀ ನೀವ್ ಯಾವ ಮಹಾವಿದ್ಯಾಲಯದಲ್ಲಿ ಓದಕತ್ರಿ
ನಾವ ರೀ ಕೃಷಿ ಮಹಾವಿದ್ಯಾಲಯ ಭೀಮರಾಯನ ಗುಡಿ ಅಂತ ಸರ್ ಇದು ರಾಯಚೂರು ರಾಯ
ಅಂಗಡಿಯಲ್ಲಿ ಓದತಿದ್ರೆ
ಹಾ ಸರ್ ಇದು ರಾಯಚೂರ್ ವಿಶ್ವವಿದ್ಯಾಲಯದ ಅಡಿ ಒಳಗ್ ಬರ್ತದೆ ಸರ್ ಅದು
ಅದು ಮಹಾ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತ್ತಾ
ಹಾ ಹಾ
ಒಳ್ಳೆ ಒಳ್ಳೆ ಕಾಲೇಜು ಅದು ಸರಿ ಸುಮಾರು ಎಷ್ಟು ವರ್ಷ ಐತೆ ಚಲೋ ಈಗೆ
ಹ್ಮ ಇದರಿಂದ
ಇಪ್ಪತ್ತೈದು ವಯಸ್ ಇಪ್ಪತ್ತೈದು ವರ್ಷ ಆಗೈತ್ರಿ
ಹಾ ಹೌದ್ರಿ ಎರಡ್ ಸಾವಿರ ಒಂದ್ರೊಳ ಒಂದನೇ ಇಸ್ವೊಳಗೆ ಸ್ಥಾಪನೆ ಆಗೇ್ರಿ ಮಹಾವಿದ್ಯಾಲಯ
ಹತ್ತೈದ್ ವರ್ಷ ಆಯ್ತ್ರಿ ಸಿಲ್ವರ್ ಜುಬ್ಲಿ ಅಂತ ಆ ಆಚರಣೆ ಮಾಡ್ರಿ ನೋಡ್ರಿ
ಹಾ ಹ ಮಾಡಿದೀ ಮೊನ್ನೆ ಮಾಡಿದೀ ರಜತ ಮಹೋತ್ ಅಚೆ ತ ಮವಸ್ತ
ಹ್ನ್ ರೀ
ಅದೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದೀರಿ ಯಾವತ್ತ ಒ ಎರಡು ಎರಡು ದಿನ ಮಾಡಿದ್ರಿ ಅದ
ಹ್ನ್ ರೀ ಅದ ಕಮ್ಮಿ
ಎಲ್ಲಾ ಅವತ್ತೆ ಎಲ್ಲಾ ಅಭಿವೃದ್ಧಿ ಎಷ್ಟಾಗಿದ್ದೇವೆ ಮತ್ತೆ ಹಲೋ ಹಲೋ ಹಲೋ
ಹಲೋ
ಹಲೋ ಹಲೋ ಮಲ್ಲಿಕಾರ್ಜುನ ಅವ್ರೇ ಕೇಳ್ತ ಇದ್ಯಾ.
ಹಲೋ.
ಹಲೋ ಕೇಳ್ತಿದೀಯಾ ಸರ್ ಅಂದೆ.
ಹಾ ಕೇಳ್ತಾ ಇದೆ ಕೇಳ್ತಾ ಇದೆ.
ಹ ಹಾ ಅದೇ ಅದು ಕಾಲೇಜು ನಮ್ಮ್ ಮಹಾವಿದ್ಯಾಲಯದ ರಜತ ಮಹೊ ಉತ್ಸವ ಮಾಡಿದ್ರಲ್ಲ. ಹಾ ಎರಡು ದಿನ ಮಾಡಿದ್ರಿ ಸರ್ ನೀ ನೀವು ಸ್ವಲ್ಪ ಈ ಕಡೆ ಬರ್ತೀರಾ ಸರ್ ಅಲ್ಲಿ ಗದ್ಲ ಕೇಳ್ದ ಸ್ವಲ್ಪ.
ಹಾ ಇಲ್ಲ ಇಲ್ಲ ಇಲ್ಲ ಈಗ ಕೇಳ್ತಿದ ಈಗ
ಹಾ ಕೇಳ್ತೇದೆ ಸರ್ ನೀವು ಸ್ವಲ್ಪ ಹೊರಗಡೆ ಬನ್ನಿ ಸರ್ ಈ ಬಾಗ
ಹ ಇಲ್ರಿ ನಾವು ಹೊರಗಡೆ ಇಲ್ ಮ್ಯಾಲ ಇದ್ದೀವಿ ತೊಗ್ರ. ಕೇಳ್ತಿದ್ದ ಈಗ.
ಹಾ ಕೇಳ್ತಿದೆ ಸರಿ ಕೇಳ್ತಿದೆ ಈಗ ಸ್ವಲ್ಪ. ಮಧ್ಯದಲ್ಲಿ ಸ್ವಲ್ಪ ಕಟ್ ಕಟ್ ಆಯ್ತ
ಅತ್ ಸರ್ ನಾವೀಗ ಅದೇ ಆ ಹಲೋ
ಅಲೋ ಅದ ಸರಿಸುಮಾರು ಎಷ್ಟು ಕೋಟಿ ಶಂಕ್ಷನ್ ಆಗೈತ್ರಿ ಅದ ಅದ್ರ ಆ ಕಾಲೇಜಿಗೆ.
ಕಾಲೇಜ್ಗೆ ಅದು ಇಷ್ಟ ಅಂತಲ್ಲ ಸರ್ ವರ್ಷ ವರ್ಷ ವರ್ಷ ವರ್ಷ
ಅಲ್ರರಿ ಅದ ರಜಿತ್ ಮಹೋತ್ತವ್ ಅಂತ ಕಾರ್ಯಕ್ರಮ ಮಾಡಿದ್ರಲ್ರರಿ
ಅದಕ್ಕೆ ಎಷ್ಟು ಗೊತ್ತಿಲ್ಲ ಸರ್ ಒಟ್ಟ ಅವರೇ ಮಾಡಿರ್ತಾರೆ ಸರ್ ಅದೇ ಕಾರ್ಯಕ್ರಮಕ್ಕೆ ಎಷ್ಟು ಬೇಕಾಗ್ತೋ ಅಷ್ಟೆಲ್ಲ ಬಿಡುಗಡೆ ಮಾಡಿತ ತಾರ್ ಸರ್ ಅನುದಾನ.
ಹೌದನ್ರಿ ಯಾವ್ಯಾವ ಕಾರ್ಯಕ್ರಮ ಮಾಡಿದಿರಿ ಅಲ್ಲಿ ಅದರಲ್ಲಿ.
ಇಲ್ಲಿ ಮೊದ್ಲಿಗೆ ಎಲ್ಲಾ ಒಂದು ಇಲ್ಲಿ ಹೆಣ್ಮಕ್ಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯ ಉದ್ಘಾಟನೆ ಮಾಡಿದ್ರ ಸರ್ ಹೊಸದ
ಹ್ನ್ ರೀ ಎಲ್ಲಾ ಫಂಕ್ಷನ್ ಉದ್ಘಾಟನೆ ಮಾಡಿದ್ರನ್ರಿ ಅದೇ ಉದ್ಘಾಟನೆ ಮಾಡಕ್ ಕ್ಕ ಯಾರು ಬಂದಿದ್ರಿ ಆ ಫಂಕ್ಷನ್ಗೆ.
ಇಲ್ಲಿ ಶಾಹಪುರ್ ಎಮ್ ಎಲ್ ಎ ಬಂದಿದ್ರ ರಿ ಶಾಹಪುರ ಶಾಸಕ ರಾದಂತ ಶರಣ ಬಾಸ್ ಹಾ ಶರಣ ಬಸಪ್ಪ ಗೌಡ ದರ್ಶನಪುರ್ ಅವ್ರು ಬಂದೀದ್ರಿ.
ಹೌದ್ರಿ ಎಮ್ ಎಲ್ ಎ ಹೌದಾಳ್ರಿ ಶಾಸಕರ ಅವ್ರ ಒಳ್ಳೆ. ಹ್ಮ ಶಾಪುರ್ ಶಾಸಕರು ಹನ್ರಿ.
ಈ ಯಾದಗಿರಿ ಶಾಸಕರು ಬಂದಿದ್ರ ರೀ.
ಹಾ ಯಾವಾದಗಿರಿ ಶಸಕರು ಬಂದಿದ್ರ ವಿ ಸಿ ಬಂದಿದ್ರನ್ರಿ ಅವ್ರು ಕೃಷಿ ವಿಷ
ಹ ಇಲ್ರರಿ ಇಲ್ರರಿ ಅವರು ಹ ಬಂದಿದ್ರರಿ ಅವರು.
ಬಂದಿದ್ದ್ರೀ ಕುಲ ಕುಲಪತಿಗಳ ಬಂದಿದ್ರಿ ಅವ್ರು ಹೌದ ಅಲ್ರರಿ. ಅವ್ರ ಹೆಸರು ಏನಐ್ತಲ್ರರಿ.
ಅವರು ಹಣಮಂತ್ರಾಯ ಅಂತ ಏನ ಇತ್ ಸರ್ ಹಣಮಂತರಾಯ.
ಹ ಹಾನ್ರಿ ಸರಿ ಸುಮಾರು ಎಷ್ಟು ವರ್ಷ ಆಯತ್ರಿ ಅವರು ರೈ ಚಿೂರಿ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ಕೊಂತು.
ಅವರು ಕೆಲ್ಸ ಮಾಡಕದ ಬಾಳ್ ವರ್ಷ ಆಗಿರ್ಬೋದ್ರಿ ಅಂದ್ರೆ ಈಗ ಕುಲಪತಿಗಳಾಗಿ ಈ ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಸರ.
ಅವನ್ ಮೂರ್ ನಾಲ್ಕು ವರ್ಷ ಆಯ್ತ್ ಅವ್ರದ
ಹಾ ಸರ್ ನಾವ್ ಅದೇ ಈಗ ವ್ಯಾಯಾಮ ಮಾಡಕ್ ಹೋಗ್ತಾ ಇದ್ವಿ.
ಹೌದನ್ರಿ ವ್ಯಾಯಮ ಮಾಡಕ ಹೋಗ್ತಾ ಇದ್ರ.
ಇಲ್ಲ ಸರ್ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಒಟ್ಟು ಆರು ಕಾಲೇಜುಗಳು ಇವೆ ಸರ್.
ಹ್ಮ ಯಾವ್ಯಾವ ಕಾಲೇಜು ಬರ್ದಾವ್ರಿ ಅದ್ರಲ್ಲಿ ವಿಶ್ವಿದ್ಯಾಲಯ ಅಂಡರ್ ಕೆಳಗೆ
ಆರು ಇದದು ಸರಿ ಈ ವರ್ಷ ಒಂದ್ ಎಕ್ಸ್ಟ್ರಾ ಆಗಿದೆ ಒಂದ್ ಹೆಚ್ಚಿಗೆ ಸರಿ ಹೋಳಗ್ಯಾವ್ರೀ
ಹೌದನ್ರಿ ಯ್ಯಾವ ಇರ್ಬೋದ್ರೆ ಅವು ನಿಮ್ ಅಷ್ಟು ಮಾಹಿತಿ ಏನಾದ್ೂ ಗೊತ್ತ ಐತಾ ನಿಮ್ಗೆ
ಹಾ ಮೊದ್ಲೇದ್ರಿ ಶಮಾವಿದ್ಯಾಲಯ ರಾಯಚೂರಿ
ಹ್ನ್ ರೀ
ಕೃಷಿ ಮಹಾವಿದ್ಯಾಲಯ ಬೀಮ್ರಗಿದೆ ನಮ್ಮದ್ರಿ ಮತ್ತೆ ಕೃ್ಣ ಮಹಾವಿದ್ಯಾಲಯ ಜನಂದು ಕೊಪ್ಪಳ ಜಿಲ್ಲ
ಕೊಪ್ಪಳ ಜಿಲ್ಲಾ ಗಂಗಾವತಿ ರೀ ಹ್ಞನ್ ರೀ ಬಳ್ಳಾರಿ ಜಿಲ್ಲಾಕ್ಕೆರೇನ್ರಿ
ಹೌ ಸು
ನಿಮ್ದು ಕೆಳಗ್ ಹೊಲ್ತರಿೀ ಸರಿಯಾಗಿ ನಮ್ಮ ನಮಗೆ ನಿಮ್ ಮಾತು
ಹೌದ್ರಿ ಸ್ವಲ್ಪ ತರ
ನೋನ್್ರಿ ಈಗ ಈ ಈಗ ಕರೆಕ್ಟ್ ಕೇಕೊ ಆಯ್ತ ನೋಡ್ರಿ ನಿಮ್ ಮಾತು
ಹಾ ಕೃಷಿ ಮಹಾವಿದ್ಯಾಲಯ ಅಗರಿರಿ ಅಗರಿ
ಹ್ಮ್ಗರಿೀ ಬಳ್ಳ ಇರಿತಲ್ಯ ್ನ್ರಿ ಹ್ನ್ ರರಿ
ಅದ್ರೀ ಮತ್ತೆ ಕೃಷಿ ಮಹಾವಿದ್ಯಾಲಯ ಕಲಬುರ್ಗಿ ರೀ
ಕಲ್ಬುಗಿ ಹ್ಞಂಟು
ಹ ಕಾಸಿಿಗೆ
ಎಲ್ದಿರಿ ಎಲ್ಲಿಗೆ ಐತ್ರಿ
ಅದು ಈರ ಈರ ಜಲ್ಲಾ ಒದಯ್ತು
ಎಲ್ಲಿರೆ ನಿಮ್ದು ನಿಮ್ದು ಮಾತನಾಡೋದಕ್ಕೆ ಸರಿಯಾಗಿ ಕೇಳಿಸತಾ ಇಲ್ಲ ನಮ್ಗೆ
ಅದು ಬೀದರ್ ಬೀದರ್ನೇ ಆಗಿದೆ ಸರ್
ಬೀಜರ್ಲ್ಲಿೇ ಆಗಿದೆ
ಹ
ಈ ರತ ೂರು ಚಳಗೆ ಇವು ಐದ್ ಐದಾರು ವಿ್ ವಿಶ್ವವಿದ್ಯಾಲಯ ಬರ್ತಾವನಾ
ಳ ಏಳು
ಏಳು ಮಹಾವಿದ್ಯಾಲಯ ಬರ್ತಾವ
ಹ್ಹಾ
ನೀವು ಯ ಸಬ್ಜೆಕ್ಟ್ ಬೋಧನೆ ಮಾಡುತ್ತಿದ್ದೀರಿ ನೀವು ಈಗ
ಹ್ ಹತ್ತು
ಕೇಳಿಸ್ತಿದಯಾ ನಿನ್್ ಮಾತಕ್ಕೆ ಸರಿಯಾಗಿ ಕೇಿಸ್ತಲ್ಲಾ ನಂಗೆ
ಹಲೋ ಸರ್
ನೀವು್ ಮಾತ ಸರಿಯಾಗಿ ಕೇಿಸ್ತಿಲ್ಲ ನಂಗೆ
ಹ ಎನಿದ್ರರು ಸರ್
ನಾವ್ ಮೇಲೆ ಇದೀವಿ ನಿಮ್ ಮಾತು ಸರಿ ಕೇಳ್ಸಲ್ಲ ಕೇಳಸ್ತಿದಿ ಹೇಳು ಸ್ವಲ್ಪ ಕಿವಿ ಹತ್ರ ಇಟ್ಕೊಳ್ಳಿ ಅದ್ನ್ನ ಸ್ವಲ್ಪ
ನಾವೀಗ ಕಿವಿಲಿ ಏರ್ಫೋನ್ಸ್ ಹಾಕಂದೀವಿ ಸರ್
ಹೂನ್ೀ ಅವಾಗ ಸ್ವಲ್ಪ ಪ್ರಾಬ್ಲಮ್ ಮಾಡ್ಯವ್ ನೋಡ್ರಿ ಅವವು ಇರ್ಪೋನ್ಸ್ ಈಗ ಕೇಳಿಸತ ಈಗ ಸ್ಪಷ್ಟವಾಗಿ ನಮ್ಮ ಮತ
ಕಳ್ಸ್ತಾ ಇದ ಇದಯ ಹಾಗಂಗಾದ್ರೆ ಅದು ತಾಂತ್ರಿ ತಾಂತ್ರಿಕ ವಿದ್ಯಾಲಯ ಅಂತ ಬರ್ತ ಸರ್ ಇಂಜಿನಿಯರಿಂಗ್ ವಿಭಾಗ
ಹಾನ್ೀ
ಹಾ.
ಹೌದನ್ರಿ ಈಗ ಯಾವ ಯಾವ್ದ ಪಾಠ ಓದಿದ್ದಿದ್ರಿ ನೀವು.
ಅದೇ ಸರ್ ಅದೇ ಸರ್ ನಾವು ಖುಷಿ ಖುಷಿ ಮಾಡ್ತಾ ಇದ್ದೀವಿ ಸರ್.
ಹ್ಮ ಮಣ್ಣು ವಿಜ್ಞಾನ ಕೀಟ ವಿಜ್ಞಾನ ಕೀಟಶಾಸ್ತ್ರ. ಸಸ್ಯ ರೋಗ ಶಾಸ್ತ್ರ ಇಂಥವೆಲ್ಲಾ ಪಾಠವನ್ನು ಓದ್ತಿದ್ರೆ ನೀವು.
ಕೇಳಿದ್ದ ಒಂದು ಸೆಮಿಸಸ್ರ್ ಅ ಒತಯ ನಾಲ್ಕಕ್ ವರ್ಷ ಎಂಟು ಸೆರ್.
ಏನ್ರಿ ಹೇಳರಿ.
ಹಾ.
ಅದು ಅದು ಪೋ ಫೋನ್ ಐ್ತಲ್ರಿ ಫೋನು ಸ್ವಲ್ಪೂ. ಹ ಏರ್ಪೋರ್ಟ್ಸ್ ಹತ್ರರಿ ಸ್ಪಷ್ಟವಾಗಿ ಮಾತು ಕೇಳವಲ್ತರ್ ನಾನ ಹೆಗೆ.
ಅದೇ ಸರ್ ಅದೇ ಸರ್ ಕೇಳ್ತಾ ಇದೆ ಸರ್ ಸ್ವಲ್ಪ.
ಹಾ ಈಗ್ ಕೇಳ್ತಾ ಇದ ನೋಡ್ರಿ ನಮಗೆ.
ಹ ನೆಟ್ವರ್ಕ್ ಪ್ರಾಬ್ಲಮ್ ಇದೆ.
ಸಬ್ ನೆಟವರ್ಕ್ ಪ್ರಬ್ಲ್ ಇ ಹೌದು ಸರ್.
ಹ ನಮ್ದು ಒಟ್ಟು ಹ ನಾಲ್ಕ ವರ್ಷ ಸರ್ ಇದು.
ಹ್ಮ ನಾಲ್ಕ್ ವರ್ಷ.
ನಾಲ್ಕ ವರ್ಷ ಸರ್ ಅದರಲ್ಲಿ ಎಂಟು ಸೆಮಿಸ್ಟರ್ ಗಳು ಇರ್ತವೆ.
ಹಾ ಎಂಟು ಸೆಮ ಸೆಮಿಸ್ಟರ್ ಅನ್ರಿ ಹನ್ರಿ.
ಹ ಪ್ರತಿಯೊಂದು ಸೆಮಿಸ್ಟರ್ ಅಲ್ಲಿ ಪ್ರತಿಯೊಂದು ವಿಷಯ ಬೇರೆ ಬೇರೆ ವಿಷಯ.
ಬೇರೆ ಬೇರೆ ವಿಷಯಗಳಗಳನ್ನು ಓದ್ತಿರ ನ್ರರಿ ನೀವೆಲ್ಲಾ.
ಹಾ ಸರ ಹ ವ. ನಮ್ಮ ಫಸ್ಟ್ ಫಸ್ಟ್ ಸೆಮಿಸ್ಟರ್ ಒಳಗೆ ಏನ ಇತ್ತ ಅಂದ್ರೆ. ಹ ಇದಿತ್ ಸರ್ ಜೀವಶಾಸ್ತ್ರ.
ಹ್ಮ ಜೀವಶಾಸ್ತ್ರ ಹ್ಞೂ ರೀ.
ಮತ್ತ ಮಣ್ಣು ವಿಜ್ಞಾನ.
ಮ ಮಣ್ಣು ಮಣ್ಣು ವಿಜ್ಞಾನ ಹ್ಮ್ ರೀ.
ಹ ಮತ್ತ ಇದು ರೀ ಅಕ್ರನಮಿ.
ಬೆಸಾಯ ಬಸಾಯ ಶಸ್ತ್ರ.
ಹಾ ಅದೇ ಸರ್ ಬೇಸಾಯ ಸರ್.
ಹ್ಮ ಬೇಸಾಯ ಶಾಸ್ತ್ರ ಮತ್ತೆ ಒಳ್ಳೆ ಬೀಜದತ್ತ. ಬೀಜದ ವಿಜ್ಞಾನ ಬೀಜದ ತಳಿ ವಿಜ್ಞಾನ.
ಹಾ ಹೌದ್ ಸರ್ ಹ ಬೀಜ ತಳಿ ವಿಜ್ಞಾನ ಐತ್ ಸರ್.
ಹಾ.
ಮತ್ತ ಅಂಗಾಂಶ ಕೃಷಿ ಅದೊಂದ ಇತ್ ಸರ್.
ಹನ್ ರೀ ಹಂಗಾಮಚ ಕೃಷಿ ಒಳ್ಳಲಿ. ಹ್ಮ್ ರೀ.
ಒಂದು ಸೆಮಿಸ್ಟ್ರಲ್ಲ ಒಂದೇ ಥರ ಇರಲ್ಲ ಸರ್ ಬೇರೆ ಬೇರೆ ಇರ್ತವೆ ಸರ್.
ಬೇರೆ ಬೇರೆ ಟೈಪ್ ಓ.
ಹ ಈ ವರ್ಷ ಈ ವರ್ಷ ಈ ವರ್ಷ ಈ ಸೆಮಿಸ್ಟರ್ ಅಲ್ಲಿ ಮತ್ತೆ ಬೇರೆ ಇವೆ ಸರ್.
ಹ್ಮ್ ರೀ ಮಿನಿಮಮ್ ಎಷ್ಟ್ ಕೋರ್ಸ್ ಓದಿ ಎಷ್ಟ್ ಕೋರ್ಸ್ ಓದ್ತರಿ ನೀವು ಒಂದ.
ಆ ಒಂದ್ ಒಂದು ಸೆಮಿಸ್ಟರ್ಲ್ಲಿ ಏನಿಲ್ಲ ಅಂದ್ರರು ಒಂದು ಹತ್ತ ಹನ್ನೆಡು ಅಂತ ಇರ್ತಾವ ಸರ್.
ಹತ್ ಹನ್ನೆರಡಕ್ ವರ್ಷ ಓದ್ತಿದ್ರ ನೀವು.
ಹಾ ಸರ್ ಈ ಪ್ರಥಮ ವರ್ಷ ಇರ್ತವಲ್ ಸರ್ ನಮ್ಗೆ. ನಮ್ಗೆ ಹನ್ನೊಂದು ಕೋರ್ಸ್ ಇರ್ತಾವ ಸರ್ ಹನ್ನೊಂದ್ ಇರ್ತಾವ ಸರ್ ಹನ್ನೊಂದು ವಿಷಯಗಳು ಇರ್ತಾವ ಸರ್. ಮತ್ತ ಅದೇ ನೀವು ದ್ವಿತೀಯ ವರ್ಷಕ್ ಬಂದ್ರೀ ಅಲ್ಲಿನ ಹೆಚ್ಚಿಗೆ. ಸರ್ ಅಲ್ಲಿ ಹದ್ನಾಕ್
ಹ ಅದು ಟೂ ಪ್ಲಸ್ ಒನ್ ಜೀರೋ ಪ್ಲಸ್ ಟೂ ಅಂತ ಏನಾದ್ರು ಕೋರ್ಸ್ ಗೊತ್ತಿದ್ದ ನಿಮ್ಗೆ ಹಂಗಂದ್ರೆ ಏನ ಅದು?
ಹಾ ಸರ್ ಅದು ಇರ್ತದೆ ಸರ್ ಅದು ಏನಂದ್ರೆ?
ಒನ್ ಪ್ಲಸ್ ಒನ್ ಟೂ ಪ್ಲಸ್ ಒನ್ ಅದ ಅದ್ರ ಬಗ್ಗೆ ಏನಾದಾರ ಮಾಹಿತಿ ಇದೆಯಾ ನಿಮಗೆ?
ಹಾ ಸರ್ ಅದು ಅದಕ್ಕೆ ಕ್ರೆಡಿಟ್ ಅವರ್ಸ್ ಅಂತಾರೆ ಸರ್ ಕ್ರೆಡಿಟ್
ಕ್ರೆಡಿಟ್ ಅವರ್ಸ್ ಹಾನ್ರಿ ಆ ಟೂ ಪ್ಲಸ್ ಒನ್ ಅಂದ್ರೆ ಏ ಏನ ಅದ ಎರಡು
ಅದೇ ಹೇಳ್ತೀನಿ ಸರ್ ಅದೇ ಅದೇ ಅದೇ ಅದೇ ಹೇಳ್ತೀನಿ? ಕೇಳಿ ಸರ್ ಮೊದಲು ಹಾ ಈಗ ಹಿಂಗ ಟೂ ಪ್ಲಸ್ ಒನ್ ಅಂದ್ರೆ? ಫಸ್ಟ ಏನ್ ಫಸ್ಟ್ನ ಸಂಖ್ಯೆ ಏನ್ ಬರ್ತ ನೋಡಸರ್ ಅದು? ಹ ಅದೆಲ್ಲ ಬೋಧನಾ ಅವ ಅವಧಿ ಸರ್ ಅದೆಲ್ಲ ಅಂದ್ರೆ ಪಿರಿಯಡ. ಹಾ ಬೋಧನಾ ಹಾ ಪಾಠದ ಬೋಧನೆ ಅವಾಗ ಬರೀ ಪಾಠದ ಥಿಯರಿ ಸರ್ ಅವಾಗ
ಕ್ಲಾಸ್ ರೂಮ್ ನಲ್ಲಿ ನಾವು ತರಗತಿಯನ್ನ ತೆಗೆದುಕೊಳ್ಳಬಹುದು ಅಂತ್
ಹಾ ಹಾ ತರಗತಿ ಒಳಗಡೆ ತೊಗೊಳೋದ್ ಸರ್. ಅದೇ ಎರಡ್ನೆ ಸಂಖ್ಯೆ ಏನ್ ಬರ್ತದ್ ನೋಡನ ಎರಡನೇ ಸಂಖ್ಯೆ ಏನ್ ಬರ್
ಹ್ಮ ಹ ಒ
ಅದೆಲ್ಲಾ ಬರೀ ಆ ಹಿಂಗ ಪ್ರಾಯೋಗಿಕ ಸರ್ ಅದು ಪ್ರಾಯೋಗಿಕ ಪರೀಕ್ಷೆ ಪ್ರಾಯೋಗಿಕ ಹೊರಗಡೆ ಏನು ಏನೇನ್ ಕಲಿತೀವಿ ಅನ್ನೋದು ಹೊರಗಡೆ ಪರೀಕ್ಷೆ ಮಾಡೋದು ಸರ್.
ಹಾ ಪರೀಕ್ಷೆ ಮಾಡೋದು ಒಳ್ಳೇದ್ರೀ ಅದು ಎಲ್ಲ ನಿಮಗೆಲ್ಲ.
ಹ ಹಿಂಗೆ ಸರ್ ಒಂದೊಂದು ಒಂದೊಂದು ವಿಷಯಕ್ಕೆ ಬೇರ್ ಬೇರ್ ತರತಾರೆ ಒಂದ್ ಕ್ಕೆ ಒನ್ ಪ್ಲಸ್ ಒನ್ ಅಂತಿರುತ್ತೆ ಸರ್ ಅಂದ್ರೆ?
ಈಗ ಎರಡು ಅಂದ್ರೆ ಅಂದ್ರೆ ಎರಡು ತಾಸ ನಿಮ್ಗೆ?
ಹಾ ಇಲ್ಲ ಸರ್ ಅದು ಎರಡ್ ತಾಸು ಬೇರೆ ಬೇರೆ ಟೈಮ್ ಇರುತ್ ಸರ್ ಒಮ್ಮೆ ಎರಡ್ ತಾಸ ತೊಳಲ್ ಸರ್ ಅದನ್ನ
ಹೂನ್ರಿ
ಈ ಈ ಒಂದ್ ಬೋಧನಾ ಅವಧಿ ಏನಿರ್ತ್ ಅದು ಒಂದೇ ತಾಸ ಇರ್ತದ್ ಸರ.
ಅದು ಒಂದೇ ತಾಸು ಒಳ್ಳಿ ಇನ್ನ ಒಂದ್ ತಾಸ ಪ್ರಾಯೋಗಿಕ.
ಹಾ ಪ್ರಾಯೋಗಿಕ ಏನಿರ್ತಾವ ನೋಡ್ ಸರ್ ಅವ ಎಲ್ಲಾ ಎರಡ್ ತಾಸ್ ಇರ್ತತಿ ಸರ್ ಅದ
ಹ್ಮ ಪ್ರಾಯೋಗಿಕ ಎರಡು ಎರಡು ತಾಸು ಮಾಡ್ತಾರ?
ಸ್ವಲ್ಪ ಮತ್ತೆ ಮತ್ ಹಲೋ ಸರ್?
ಹ್ಮ
ಮತ್ತೆಮ